ಹಲೋ ರವಿಕುಮಾರ್ ಅವರೇ ಏನ್ ಮಾಡ್ತಾ ಇದ್ದೀರಾ?
ಏನೆಲ್ಲ ಸುಮ್ಕುತಿದೆ.
ಮತ್ತೆ ಎಲ್ಲಾ ಆರಾಮ ನಿಮ್ದು?
ಹ್ಮ್ ಆರಾಮಿದ್ದೀನಿ ನೀವು ಆರಾಮಿದೀರಲ್ವಾ?
ನಾವು ಅರಾಮಿದಿವಿ. ಊಟ ಆಯ್ತಾ ನಿಮ್ದು?
ಅದೇ ಅದೇ ಆಯ್ತು ನಮ್ದು ನಿಮ್ದು ಊಟ
ನಮ್ಮದು ಕೂಡ ಆಯತಪ್ಪ ಇವತ್ತು ಬಿರಿಯಾನಿ ಮ ತಂದಿದ್ವಿ
ಆ ಬಾ ಬಾ ಬಾ ಬಿರಿಯಾನಿನ
ಹ ಇಲ್ಲೇ ನಮ್ಮ ಗ್ರಾಮದ ಹತ್ತಿರ ಕನಿಷ್ಕ ರೆಸ್ಟೋರೆಂಟ್ ಇದೆ.
ಹಾಂ ಹಾಂ ಕನಿಷ್ಕ ಹಾಂ ಇದೆ ಅಲ್ವಾ ಹಾಂ
ಆ ಹೋಟೆಲ್ ಅಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬಿರಿಯಾನಿ ಮಾಡಿ ಕೊಡ್ತಾರಂತೆ
ಅಬ್ಬ ಅಬ್ ಅ ಹಾ
ನೂರ ಇಪ್ಪತ್ತು ರೂಪಾಯಿಗಳಿಗೆ ಒಂದು ಬಿರಿಯಾನಿ ಅಂತೆ
ಚಲೋ ಮತ್ತೆ ತಿಂದ್ರ ಅಲ್ವ ಚಲೋ ಮಾಡಿದಾರಲ್ವ
ಹ್ಮ್ ಮಾಡಿದ್ರು ನಾನು ಮತ್ತು ನನ್ನ ಸ್ನೇಹಿತ ಇಬ್ಬರು ಕೂಡಿ ಹೋಗಿ ತಂದು ತಿಂದಿವಿ
ಹಾ ಹಾ ಅದೇನ್ ಬಾಸ್ಮತಿ ಅಕ್ಕಿಯಿಂದ ಮಾಡ್ತಾರ ಏನು ಸುಮ್ಮನೆ ಸಾದ ಅಕ್ಕಿಲಿ ಮಾಡ್ತಾರ ಬಿರಿಯಾನಿ
ಇದು ನೂರ ಇಪ್ಪತ್ತು ರೂಪಾಯಿದಲ್ಲ ಬಾಸ್ಮತಿ ಅಕ್ಕಿಯಿಂದ ಮಾಡಿದ್ರು
ಹಾ ಹಾ ಚಲೋ ಮಾಡಿದ್ರ ಅಂದಂಗ ಆಯ್ತು ಅಂದ್ರೆ ಪೀಸಟ್ಟ ಹಾಕಿದ್ರು ನೂರ ಇಪ್ಪತ್ತು ರೂಪಾಯಿಗೆ?
ಪೀಸು ಒಂದು ನಾರ್ಮಲ್ ಆಗಿ ಎರಡು ಮೂ
ಸ್ವಲ್ಪ ಅವಾಜ್ ಕೇಳ್ತೇನೆ ನಿಮ್ದ ಎರಡು ಮೂರ್ ಹಾ ಎರಡು ಮೂರ್ ಬಂದಿದ್ವಾ
ಇವತ್ತು ಇನು ನಿಮ್ದು ಹಳಿ ಸಾಗರ್ ಹುಲಿದು ಬಾಡ ಇದೆ ಅಂತೆ
ಅದೇನ್ ಗೊತ್ತಿಲ್ಲ ನಮ್ಗೆ
ಈಗ ಗ್ರೂಪಿನಲ್ಲಿ ಕೃಷಿ ವೃಂದದಲ್ಲಿ
ಹೌದೌದು ಮಾಡ್ತಾ ಇದಾರೆ ಹುುತ್ತಸ ಅವರು ಸ್ವಲ್ಪ ಇರೋದೇ ಅವ್ರದ್ದು
ಮತ್ತೆ ಈಗ ತಳಗೆ ಹುಡುಗರು ತುಂಬಾ ಹುಚ್ಚುುಚ್ಚು ಮಾಡ್ತಾ ಇದ್ದಾರೆ
ಹೌದು ಅವ್ರದ ಅವ್ರದೇಏನ್ ಹೇಳಪ್ಲೇ ಅಲ್ಲಾ ಹಂಗೆ ಸಾ ಕೆಟ್ಟ ಹುಚ್ಚುಚಿಧರೆ ಹುಡುಗುರು ಎಲ್ಲಿ
ಕ್ಯಾಮ್ರಾವರ್ಗೆ ಗೊತ್ತಾದರೆ ಅವರು ಬಯತಾರೆ
ಮೆಟ್ಟಿಲೆ ಹೊಡಿತಾರೆ
ಈ ರೀತಿ ಹುಚ್ಚುಚ್ಚ ಮಾಡ್ಬಾರ್ದ ಅವರು
ಕರೆ ಕರೆ ಮಾಡ್ಬಡ್ದ ಏನಪ್ಪಾ ಮನುಷ್ಯರು ತಿಳ್ಕೋಬೇಕು ಅವ್ರು
ಎಲ್ಲರಿಗು ತೊಂದರೆ ಮಾಡಿ ಇಟ್ ಬಿಡ್ತಾರೆ ಇವ್ರು
ಹೌದು ಈಗ ಬಂದ್ ಈಗ ಬಂದ್ ಗೇಟ್ ತಗದ್ ಒಳಗ್ ಬಂದಂದ್ರೆ ಏನ್ ಮಾಡೋದು ನಾವ್ ಇಲ್ಲಿ ಮೇಲ್ ಕೂತಿದ್ದೇವೆ.
ಹ್ಮ್ ನಾವು ಮೊದಲು ಸಳ ಸಿಲೀಕಿಕೊಳ್ಳುತ್ತೇವೆ.
ಖರೆಖರೆ ಅದು ಹೋಗ್ಲಿ ಬಿಡಿ ಅದ ಯಾವ್ದೋ ಇದು ಪಿಕ್ಚರ್ ನೋಡಿದೀನೀ ಅಂದ್ರಲ್ಲ ಯಾವ ಪಿಕ್ಚರು?
ನಾನು ಪ್ರೀತಮ್ ಆ್ಯಂಡ್ ಫೆಡ್ರೋ ಎಂಬ ವೆಬ್ ಸಿರೀಸ್ ನೋಡಿದೆ.
ಅಲ್ಲ ಅಲ್ಲ ಹಾ ಅದು ನೋಡಿದ್ರಾ ನೀವು?
ಹ್ಮ್ ಅದನ್ನು ನೋಡಿದೀನಿ ನೀವು ನೋಡಿದ್ರಾ ಅದನ್ನು
ಅದನ್ನು ಸ್ವಲ್ಪ ಅಂದ್ರೆ ಈಗ ಜಾಹೀರಾತಲ್ಲಿ ನೋಡಿದ್ದೆ ನಾನು.
ಅದು ತುಂಬಾ ಪ್ರಸಿದ್ಧಿ ಆಗಿದೆ ಯಪ್ಪಾ.
ಹೌದೌದು ಈಗ ಅಂದ್ರೆ ಹ್ಯಾಕರ್ ಹ್ಯಾಕರ್ ಟೈಪ್ ಅಲ್ವಾ ಅದು ಫಿಲ್ಮ್.
ಹಾ ಯಾಕಿನ ಟೈ ಬರುತ್ತೆ ಮತ್ತು ತುಂಬಾ ಅಚ್ಚು ಕಟ್ಟ ಒಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ ಅದನ್ನ.
ಕರೆ ಕರೆ ನೋಡಿದ್ದೇನೆ ಅಂದ್ರೆ ನೋಡಿಲ್ಲಾ ಅಂದ್ರೆ ಜಾಹೀರಾತಲ್ಲಿ ನೋಡಿದ್ದೆ.
ನೀವು ನೋಡಿ ಸಮಯ ಇದ್ದೆ ನಿಮ್ಗೆ ಆ ಎಲ್ಲಾ ಎಪಿಸೋಡ್ ಅನ್ನು ನೋಡಿ ಆ ಸುಮಾರು ಆರು ಇವೆ.
ಹಾ ಹಾ ಆರು ಎಪಿಸೋಡ್ಗಳಿದಾವ?
ಆಯ್ತು ನೋಡೋಣ ನೋಡೋಣ ಅದು ನೋಡೋಣ ಅಂದ್ರೆ ನಾನು ಈಗ ಸ್ವಲ್ಪ ಇದು ನಾವು ಈ ಇವೆಲ್ಲ ನೋಡಲ್ಲ ಸ್ವಲ್ಪ ಇಂಗ್ಲಿಷ್ ಪಿಕ್ಚರ್ ನೋಡ್ತನೆ ನಾನು
ಎಲ್ಲಾ ಇಂಗ್ಲಿಷ್ ಪಿಕ್ಚರ್ ನೋಡ್ತೀರಾ ನೀವು ಆಂಗ್ಲ ಭಾಷೆಯ
ಆಂಗ್ಲ ಭಾಷೆ ಹೌದೌದು.
ಅವರ ರೀತಿ ಇರುತ್ತೆ ನಿಮ್ಮ ಆಂಗ್ಲ ಭಾಷೆಯ ಸಿನಿಮಾಗ
ಅದೇ ನಾವು ಇದು ಮಾಡಲ್ಲ ಈ ವೆಬ್ ಸೀರೀಸ್ ನೋಡ್ತೇವೆ ನಾವು.
ಯಾವ ಸಿರೀಸ್ ನೋಡಿದ್ದೀರಾ ನೀವು ಸನಿಹದಲ್ಲಿ.
ನಾವು ವೆಬ್ ಸಿರೀಸ್ ಅಲ್ಲಿ ನೋಡಿ ಗೇಮ್ ಆಫ್ ಥ್ರೋನ್ಸ್ ಅಂತ ಗೊತ್ತಿದಲ್ವಾ
ಓ ಎಷ್ಟು ಎಪಿಸೋಡ್ಗಳ ಇದ್ದವು ಅವು?
ಕಂಡಾಪಟ್ಟಿ ಅಂದ್ರೆ ಅದ್ರದ್ದು ಸೀಸನ್ ಗಳು ಎಂಟ ಎಂಟು ಸೀಸನ್ ಇದಾವೆ. ಎಲ್ಲ ನೋಡಿದೆೇನೇ. ಒಂದು ಬಿಡ್ಲಾರ್ದ ಎಲ್ಲ ನೋಡಿದ್ದೇನೆ ಗೇಮ್ ಆಫ್ ಥೋನ್ಸ್ -
ಹ್ಮ್.
ಬಾಳ ಬಹಳ ಚ ಚಂದ ಇದೆ ಪಿಕ್ಚರ್ ಮಾತ್ರ ಅಂದ್ರೆ ಅದ್ರಲ್ಲಿ ಅಶ್ಲೀ ಅಶ್ಲೀಲತೆನೂ ಇದೆ ಅಂದ್ರೆ ಚಲೋ ಇದೆ ಮತ್ತೆ ಪಿಕ್ಚರ್ ಮಾತ್ರ. ವೆಬ್ ಸಿರೀಸ್ ಮಾತ್ರ ಅದಾಯ್ತು ಅದಾಗಣ ಇದು ನೋಡಿದ್ದೇನೆ ನೋಡಿಷ್ಟ ಡೇಂಜರ್ ಥಿಂಗ್ಸ್ ಅಂತ ಹೊಸದು ಬಿಟ್ಟಿದ್ರು.
ಹ್ಮ್ ಅಬ್ದು ನೋಡಿದಾರ ನೀವತ
ಹೌದು ಈ ಅದು ಇದ್ರಕ್ಕಿಂತ ಅದು ಚಲೋ ಇದೆ ನೋಡಿ. ಅಂದ್ರೆ ಇದೆ ಲೆವೆಲ್ ಅಲ್ಲಿ ಇದೆ ಚಲೋ ಇದೆ ಅದ್ನು
ಎಷ್ಟು ಸೀಸನ್ ಗಳಿವೆ ಅದು?
ಅದು ಒಂದು ಮೂರು ನಾಲ್ಕು ಮೂರೇನು ನಾಲ್ಕುದ್ದಾವೆ. ಗೊತ್ತಿಲ್ಲ ಅಂದ್ರೆ ಪೂರ ನೋಡಿದ್ದೀನಿ ನಾನು.
ನಾನು ಕೂಡ ನೋಡ್ಬೇಕಪ್ಪಾ ಅದನ್ನ
ಹಾ ಅದು ಆಯ್ತು ಅದಾಗಣ ಎರಡು ಆಯ್ತು ಇದು ನೋಡಿದೇನೆ ನೋಡಿ ಫ್ರಮ್ ಅಂತ ಬಂದಿದ್ದೇನ ನೋಡಿ
ಯಾವುದು?
ಫ್ರಮ್ ಫ್ರಮ್ ಎಫ್ ಆರ್ ಎಂ ಅದನ್ನು ಹೆಸರೆ. ಎಸ್ ಅಂದ್ರೆ ತಾ. ಸ್ವಲ್ಪಷ್ಟಬ ಇದದೆ ಇ ಇನ್ನ ನಡೀತಾ ಇದೆ ಅದು. ಈಗ ಅ ಐದು ಸೀಸನ್ ಮುಗಿದಿದ್ದೇವೆ ಅದ್ರದ್ದು.
ಹ್ಮ್.
ಇಲ್ಲ ನಾಕ ಮುಗ್ದಿದಾವ. ಐದ್ನೇದೊಂದು ಬರ್ತಾ ಇದೆ ಐದು ಆರು ಆರ ತನ ಬರಬಹುದು.
ಹ್ಮ್ ಸರಿಯಾಗಿದೆ ಅದು.
ಸರಿಯಾಗಿದೆ ಅದು ಸರಿಯಾಗಿದೆ.
ಮತ್ತೆ. ಯಾವ ಯಾವ. ಹಲೋ ಅದಾಯ್ತು ಅದೇ ಸಿನಿಮಾಗಳು ಚಲೋ ಹ್ಮ್.
ಈಗ ನಾವು ನೋಡುವುದಂದ್ರೆ ಅವು ಅಷ್ಟೇ ನೋಡ್ತೇನೆ ವೆಬ್ ಸೀರೀಸ್ಗಳು.
ಹ್ಮ್ ಹ್ಮ್.
ಈಗ ಇಂಡಿಯಾದಲ್ಲಿ ಚಲೋ ಪಿಕ್ಚರ್ ಅಂದ್ರೆ ಈಗ. ಪೆದ್ದಿ ಬಿಟ್ಟಿದಾರ ನೋಡಿ ಪೆದ್ದಿನ ಚೊಲೋ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ನಿಮ್ಮ ಅವಸ.
ನೋಡ ನೋಡಿದೀರಾ ನೀವು.
ಹಾ. ನೋಡಿಲ್ಲ ಅಂದ್ರೆ ಕೇಳ್ ತ್ ಜಾಹೀರಾತಲ್ಲಿ ನೋಡಿದ್ದೇನೆ ಅದ್ರ ಚೊಲೋ ಇದೆ ಪೂರಾ ಅದು ಅದು ಮಾತ್ರ.
ಮತ್ತೆ ಭಾರತದ ಚಿ. ಚಿತ್ರ ರಂಗವನ್ನು ಬದಲಾಯಿಸಿದ ಸಿನಿಮಾ ಅಂದ್ರೆ ಅದು ಬಾಹುಬಲಿಯ ಅಂತೆ.
ಹೌದು ಬಾಹುಬಲಿ ಮಾತ್ರ ಅದರ ಅದರ ವಿಭಾಗಗಳು ಬಾಳ ಇದಾವೆ ಬಾಹುಬಲಿ ಒನ್ ಬಾಹುಬಲಿ ಟು ಬಾಹುಬಲಿ ತ್ರೀ ಗೊತ್ತಲ್ವಾ.
ಹ್ಮ್ ತ್ರೀ ಕೂಡ ಇದೆಯಾ.
ಹೌದು ಬಾಹುಬಲಿ ಬಿಗಿನಿಂಗ್ ಅಂತೂ ಒಂದು ಎರಡು ಮೂರನೇದೊ ಒಂದು ಇದೆ ಇರಬಹದು ಅದೇನು ಗೊತ್ತಿಲ್ಲ ಅಂದ್ರೆ ಇದೆ.
ಹ್ಮ್ ಆದ್ರೆ ತುಂಬಾ ಸರಿಯ ಚೆನ್ನಾಗಿದೆ ಅದು ಫಿಲ್ಮ್.
ಹೌದ ಹೌದು ಬಾಹುಬಲಿ ಬಾಹುಬಲಿ ಮಾತ್ರ ಚಿತ್ರರಂಗದಲ್ಲಿ ಇಡೀ ಬ ಭಾರತದಲ್ಲಿ ಅತ್ಯಂತ ಚಲೋ ಪಿಕ್ಚರ್ ಅಂತ.
ಮತ್ತು ಅತಿ ಹೆಚ್ಚು ಗಳಕೆ ಮಾಡಿದ ಫಿಲ್ಮ್ ಅಂತೆ ಅದು ಬಾಹುಬಲಿ.
ಭಾರತದಲ್ಲಿ ಎಷ್ಟನೇ ಇದೆ ಐದನೇನು ಆರನೇ ಸ್ಥಾನದಲ್ಲಿದೆ
ನೀವು ದಂಗಲ್ ಸಿನಿಮಾ ನೋಡಿದೀರಾ ಅಮೀರ್ ಖಾನ್ ಅವರದು.
ಹೌದು ನೋಡಿದ್ದೇನೆ ವನ್ಯ ಸ್ಥಾನ ಇದೆ ಅದು ಬಂದ ತಕ್ಷಣನೇ ಬಹಳ ರೊಕ್ಕ ಕಳಿಸಿದೆ ಅದು ಮಾತ್ರ. ಗಳಿಸಿದೆ ಮಾತ್ ಅದ್ರದು ಬ ಬರಿ ಇದು ಪಿಕ್ಚರ್. ಪಿಕ್ಚರ್ ಇದು ಮಾತ್ರ ಬಹಳ ಇದು ಚಲೋ ಇದೆ ಪಿಕ್ಚರ್ ಮಾತ್ರ ಅದು.
ಹ್ಮ್.
ತ್ ನೋಡಿದ್ರೆ ಈಗ ನೋಡಿದ್ರುನು ಬೇಸರ ಅನ್ಸೋದಿಲ್ಲ ಅಷ್ಟ. ಎಷ್ಟು ಚಲೋ ಮಾಡಿದ್ದಾರೆ ದಂಗಲ್ ಪಿಕ್ಚರ್.
ನೀವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗಾಳಿಪಟ ಸಿನಿಮಾ ನೋಡಿದ್ರಲ್ವಾ.
ಹೌದೌದು ಗಾಳಿಪಟ ಗಣೇಶ್ ಅವ್ರದ್ದು.
ಹ್ಮ್ ಅದನ್ನು ಸುಮಾರು ಎಪ್ಪತ್ತು ಲಕ್ಷ ಖರ್ಚು ಮಾಡಿ ತಗದಿದ್ದಾರೆ.
ಹಾ ಹಾ ಹೌದೌದು.
ಇಲ್ಲವಾದರೂ ಎಪ್ಪತ್ತು ಕೋಟಿ ಗಳಿಕೆ ಮಾಡಿದೆ ಆ ಸಿನಿಮಾ.
ಹೌದೌದು ಅದು ಮಾತ್ರ ಅದನ್ನು ಪೇ ಅದು ಚಲೋ ಇದೆ ಅದು ಆಯ್ತು ಹೌದು ಗಾಳಿಪಟ ಮತ್ತು ಇದು ಓಂ ಗೊತ್ತಲ್ವಾ ಓಂ?
ಹಾ ಶಿವಣ್ಣ ವರದು.
ಶಿವಣ್ಣ ಅವ್ರದ್ ನೂ ನೂರು ದಿನದ ಕಾಲ ಓಡಿದೆ ಅದು ಪಿಕ್ಚರ್ ಮಾತ್ರ.
ತುಂಬಾ ಚೆನ್ನಾಗಿ ಓಡಿದೆ.
ಹ್ಮ ಅದ್ ದು ಮತ್ತೆ ನ ಓಡಿದಾವೆ ಅಂದ್ರೆ ಹೆಸರು ನೆನ್ಪಿಲ್ಲ ನನ್ಗೆ ಇವ್ರದು ಅಪ್ಪು ಅವ್ರ್ದು
ಹ್ಮ
ಅಪ್ಪು ಅವ್ರ ಫಿಲ್ಮ್ ಮಾತ್ರ ಅವ್ರದು ಓಡಿದಾವೆ ಅಪ್ಪು ಅಂತ ಫಿಲ್ಮೇ ತೆೆಗೆದಿದ್ರು ಅವ್ರು. ಮೊದಲು
ಹಾ ಬೆಟ್ಟದ ಹೂ ನೋಡಿದಿರಾ ನೀವು?
ಹೌದು ಬೆಟ್ಟದ ಹೂವಿನಲ್ಲಿ ಬ ಅದನು ಇದು ಜೆ ಪ ಯಾವದೋ? ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ.
ಬಾಲ್ಯನಾಟ
ಹ ಅಂತ ರಾಷ್ಟ್ರಪ್ರತಿ ಇದು ರಾಷ್ಟ್ರಪತಿಯಿಂದ ಪ್ರಶಸ್ತಿ ಸಿಕ್ ಕ್ಕಿದೆ ಅವರಿಗೆ ಅಪ್ಪು ಅವರಿಗೆ.
ರಾಷ್ಟ್ರಪತಿಯಿಂದ ಅವರಿಗೆ ಅತ್ಯುತ್ತಮ ಬಾಲನಟ
ಹಾ ಅಂತ ಹಾ ಹೌದು ಅ ಇದು ಬ ಬೆಟ್ಟದ ಹೂವಿನ ಪಿಚ್ಚರ್ನಿಂದ.
ಹ್ಮ
ಬಹಳ ಚಂದಮ್ಮತ್ ಅಂದ್ ಅದನ್ನು ಈ ಕರಿ ಹೇಳ್ಬೇಕಂದ್ರೆ ಅಂತ ಫೀಲಮ್ ಎಷ್? ಸ್ಟ್ ಸತಿ ನೋಡಿದ್ರುನು ಬೇಸರ ಅನ್ಸೊದಿಲ್ಲ.
ನೋಡಿದಾರ ನೀವು ಬೆಟ್ಟದ ಹೂ ಸಿನಿಮಾನ?
ನೋಡಿದ್ದೇನೆ ನೋಡಿದ್ದೇನೆ.
ತುಂಬಾ ಚೆನ್ನಾಗಿದೆ.
ಹಾ ತುಂಬಾ ಚೆನ್ನಾಗಿದೆ ಅದ್ರ ಹಾಡ ಹಾಡನೂ ಇದ ಗೊತ್ತಿಲ್ವಾ?
ಹಾ ಗೊತ್ತು.
ಹಾಡನು ಹೀಗೆ ಅಂದ್ರೆ ಅಷ್ಟೇನ್ ಚಲೋ ಇಲ್ಲ ಹಾಡ ಅಂದ್ರೆ ಚಲೋ ಇದೆ ಅವ್ರ್ ಹಾಡ.
ಅದೊಂದು ಲೈನ್ ಇದೆ ಅಲ್ಲ ಶರ್ಲಿ ಮೇಡಮ್
ಹಾ ಶರ್ಲಿ ಬೆಟ್ಟದ ಹೂವನೂ ತಂದೆ ಹಾ ಗುಡ್ಡದಿಂದ ಬೆಟ್ಟದ ಹೂವ ತಂದೆ. ಅವ ಇಂಗ್ಲಿಷ್‌ ಇಂಗ್ಲಿಷ್ ಅಲ್ಲಿ ಒಬ್ಬ ಇದು ಇದು ಮಾಡ್ತಾನೆ ಅವನು.
ಹ್ಮ
ಇಂಗ್ಲೀಷ್ ಅಲ್ಲೇ ಟ್ರಾನ್ಸ್ಲೇಟ್ ಮಾಡ್ತಾನೆ ಅವನು ಬಟ್ಟರ್
ನಿಮಗೆ ಯಾವದು ನೆಚ್ಚಿನ ಸಿನಿಮಾ ಪುನೀತ್ ರಾಜ್‍ಕುಮಾರ್ ಅವರದು?
ಪುನೀತ್ ರಾಜ್ ಕುಮಾರ್ ದಂದ್ರೆ ಇವೇ ಅಂದ್ರೆ ಇದು ಅಪ್ ಯಾವುದೋ ಇದೆ ಅಂದ್ರೆ ಚಲೋ ಚಲೋ ನೋಡಿದ್ದೇನೆ ಅಂದ್ರೆ? ನೆಚ್ಚಿನದವು ಅಂತ ನಮ್ಗೆ ಗೊತ್ತಿಲ್ಲ ಈಗ ಅಂದ್ರೆ ಸಣ್ಣವು ಇದ್ದಾಗ ನೋಡಿದ್ ದ್ದು ಅಲ್ಲ ಅವೆಲ್ಲ ಸಣ್ಣವ್ ಇದ್ದಾಗ ಪಿಕ್ಚರ್ಗಳು ಅಂದ್ರೆ ನೆನಪ್ ಹಾರಿಬಿಡ್ತವೆ ಅವೆಲ್ಲ.
ನೆಚ್ಚದ್ದ ಅಂದ್ರೆ ನಟಸರ್ವಭೌಮ ಗೊತ್ತಲ್ಲಾ ನಿಮಗೆ?
ಹಾ ಹ ಹೌದೌದು ಅವ್ರದು ಸ್ವಲ್ಪ ದೆವ್ವದ ಪಾತ್ರ ಇತ್ತಲ್ಲ ಅದರಲ್ಲಿ.
ಹ್ಮ ಅದು ನನಗೆ ಒಂದ್ ನೆಚ್ಚಿನ ಸಿನಿಮಾ ಅದು.
ಅದೇನ್ ದೆವ್ವದ್ ಪಾತ್ರ ಏನಿಲ್ಲ ಸುಮ್ಮನೆ ಅದು ಅವ್ರಿಗೆ ಅಂಜಿಸ್ಬೇಕ್ ನಾಟಕ್ ಮಾಡಿದಾರ ಅವರು ಅಂದ್ರು ಚಲೋ ಇದೆ ಅಂದ್ರೆ ಥ್ರಿಲ್ ಇದೆ ಮೂವಿ ಮಾತ್ರ.
ಹ್ಮ ಅದರಲ್ಲಿರುವ ಹಾಡುಗಳನ್ನು ಕೇಳಿದೀರಾ ನೀವು?
ಹ ಹಾಗ ಇದು ಕೇಳಿದ್ದೇನೆ ಕೇಳಿದ್ದೇನೆ ನೆಚ್ಚಿನ ತೋದು ನೆಚ್ಚಿನ ಹಾಡ ನನಗೆ ಹೆಚ್ಚೆಚ್ಚು ಹ್ಯ ಕೇಳ್ತೇನೆಿ
ಹ್ಮ್
ಅವರ ಹುಡುಗಿಯ ಕೂಡ ಮಾತು ಹಾಡುವುದು
ಹ್ಮ್
ಬಾಳ್ ಚಲೋ ಇದೆ ಹಾಡ ಮಾತ್ರ ಅದ್ನು ಅವನು ಹಾಡ ಎಲ್ಲಾ ಹಿಟ್ಟದಾವೆ ನೋಡಿ
ಹ್ಮ್ ತುಂಬಾ ಕಥೆಯನ್ನು ತುಂಬಾ ಸೊಗಸಾಗಿ ಎಳೆದಿದ್ದಾರೆ ಅವರು
ಹೌದೌದು ಅದ್ರಲ್ಲಿ ಮಾತ್ರ ಬಹಳ ತುಂಬ ಅದು ಅದು ಗೊತ್ತಾ ಇದು ಅವ್ರ ಲಾಸ್ಟ್ ಸೀನ್ ಗೊತ್ತಲ್ವಾ
ಹ್ಮ್ ಗೊತ್ತು ಗೊತ್ತು
ಹ ಅದು ಬ ಬಾದಾಮಿಯಲ್ಲಿ ಅಂದ್ರೆ ಬಾದಾಮಿಯಲ್ಲಿ ಗೊತ್ತಲ್ವಾ ಹ ಅಲ್ಲೇ ಶೂಟ್ ಮಾಡಿದ್ದಾರೆ ನೋಡಿ ಬಾದಾಮಿ ಅಲ್ಲ ಏನೋ ಇದೆಯ ಒಟ್ ಅಲ್ಲೇ ಅದೇ ಏರಿಯಾದಲ್ಲಿ ಬರುತ್ತ ಮತ್ತ ಹೈ ಹೈಹಳಿ ಏನು ಪತ್ತದ್ ಕಲ್ಲಲ್ಲಿ ಬರುತ್ತೆ
ಹ್ಮ್ ಹ್ಮ್ ಹ್ಮ್ ನೀ್ ಹೋಗಿದ್ದೀರಾ ಶೂಟಿಂಗ್ ನಡುವ ಸಮಯದಲ್ಲಿ
ಇಲ್ಲ ಇಲ್ಲ ಹೋಗಿಲ್ಲ ನಾ ಹೋಗಿಲ್ಲ ಅಂದ್ರೆ ಹೇಳುದ್್ರದು ಅದ್ರ ಮೇಲೆ ಕೇಸ್ ಆಗಿತ್ತು ಆ ಪಿಕ್ಚರ್ ಮೇಲೆ ಅ ಅಂತ ಜಗತ್ ಪ್ರಸಿದ್ಧಿ ಸ್ಥಳವನ್ನು ನೀವು ಕ್ಯಾಮ್ರಾದಲ್ಲಿ ಅಂದ್ರೆ ಅದ್ಲ ಪದ್ಲ ಮಾಡಿದ್ರು ಅವರು ಅದ್ರ ಸಲಯಂದ ಕೇಸ್ ಹಾಕಿದ್ರು ಅವ್ರು
ಮತ್ತೆ ಯಾವ ರೀತಿಯಾಗಿ ನಡೆಯುತ್ತೆ
ಆಮೇಲೆ ಕೇಶ್ ಆಯ್ತು ಕೇಸಗಣ ಇವರೇ ಗೆದ್ರು ಸ್ವಲ್ಪ ಸೀನ ಅನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಅಂದ್ರೆ ಅದ್ಲಾ ಬದ್ಲ ಮಾಡಂಗಿರಲ್ಲ ಹಿಸ್ಟೋರಿಕ್ ಪ್ಲೇಸ್ ಗಳನ್ನು ಎಂದ ಅದ್ಲ ಬದ್ಲ ಮಾಡ್ಬಾರ್ದು ತೋರ್ಸ್ಬಾರ್ದು ಹಂಗೆ ಹೆದ್ಲಾ ಬದ್ಲ ಮಾಡಿದ್ದು ಅದರ ಸಲಂದ ಇದು ಹಂಗೆ ಮಾಡಿ ಕೇಸ್ ಆ ಕಡ್ ಯಗ್ಯಾದ ಕೇೇಶಿಂದ ಫಿಲಮ್ ರಿಲೀಸ್ ಮಾಡಿಬಿಟ್ಟು
ಮತ್ತೆ ತುಂಬಾ ಗಳಳಿಕೆ ಪುಕ್ಕಾಡತ್ತಪ್ಪಾ ಅದು
ಹೌದು ಹೌದು ಸರಿಗಮ್ಮಪ ಇದು ಅದು ಯಾವ್ದೋ ಹಾಡ ಇದೆ ಬಾರಿ ಇದೆ ಅದು
ಹೌದು ನನಗೂ ಕೂಡ ನೆನಪಾಗಗ್ತಾ ಇಲ್ಲ ಅದು
ಹೌದೌದು ಆಮೇಲೆ ಅಷ್ಟೇ ಒಂದು ಸ್ವಲ್ಪ ಕೆಲ್ಸ ಇದೆ
ಆಯ್ತು